ಏನ್ ಮಾಡಕತೈದಿ ಅಪೀ
ಮಕ್ಕೋಡಿ ನಿ ನೋಡವಾ ನಿ
ಯಾಕೆ ಇಷ್ಟು ಹೊತ್ತ ನ್ಯಾಗ ಮಲ್ಕೊಂಡಿಯಲ್ಲ
ಸುಮ್ಮ
ಕಾಲೇಜು
ಹೋಗ ಬಂದೆ
ಹ್ಮ್ ಹ್ಮ್ ಏನ್ ಉಂಡಿ ಬೆಳಿಗ್ಗೆ ಏನ್ ನಾಷ್ಟ ಮಾಡ್ದಿ ಮಧ್ಯಾಹ್ನ ಏನ್ ಉಂಡಿ ರಾತ್ರಿ ಏನ್ ಉಂಡಿ
ರಾತ್ರಿ ಆದ್ರ ಆಯ್ತಾ
ಹ್ಮ್ ರಾತ್ರಿ ಆಗಿದ್ದಿನ್
ಬೆಳಿಗ್ಗೆ ಸುಸ್ಲಾ ತಿಂದೆ ಮಧ್ಯಾಹ್ನ ಅನ್ನ ಸಾಂಬಾರ್ ತಿಂದೆ ಹ್ಮ
ನಾನ್ ಮಧ್ಯಾಹ್ನ ರೊಟ್ಟಿ ಉಂಡಿ ರೊಟ್ಟಿ
ಬೆಳಿಗ್ಗೆ
ನಳಗ ನ್ ತಿನ್ನಿಲ್ಲ
ಹ್ಮ ಅವರ ವಂಡೇ ಟಮ್ ಕಊಟ್ಟಾ ಮಾಡಲೋ
ಹ್ಮ್
ಟೆಸ್ಟ್ ಇಲ್ಲತ್ತ ಏನ್ ಇಷ್ಟ ಅಂತ ಕರ್ಲಿ ಬೇಗ ಬರ್ಬೇಕು ತಾನೆ
ಹ ಹೆಂಗಗೆ ಯಾರ ಗೊತ್ತ ನನ್ಗೆ ಗೊತ್ತಾ
ಕೇಳ್ಬೇಕು ನೀನು
ನಮ ಕೇಳೆ ನಾಕಕ್ ಹಚ್ಚಿದ್ಲು ಫೋನ ಬರ್ತನ್ ಮಮ್ಮಿ ಇನ್ನೊಂದು ಸ್ವಪ ಬಿಟ್ಟು ಒಂದು
ನಾಲ್ಕಕ್ಕ ಕಷ್ಟು ನಾಲ್ಕಕ್ಕೆ ಬರ್ತಾಳೆ ಅಂದ್ರರೆ ಆರು ಗಂಟೆಗೆ ಬಂದವಳೆ ಎಲ್ಲಗೂ ಒಂದ ಬರ್ಬೇಕು ತನಕೆ ಜಲ್ದಿ ಆರಾಮಿಲ್ಲ ಅಂತಳೆ
ನೇನು
ಮನೇಲಿ ಕೂತಾಗ ಓದೋದ್ ನೋಡಿದೀನಿ ಮಾತಾಡ್ಕೊಂಡರ್ತಾಳ ಇ ನ ಅಲ್ಲಿದ್ರೆ ಮುಂದೆನ ಇರ್ತಾಳೆ ಆಕೆನ್ ತಲೆರ್ ತಿಂದ ಹಾಕ್ತಳ
ಹ್ಮ್ ಏನೋ ಒಂದು ಮಾಡಿದ್ರ ಅವ್ರಗ ನಾ ಪಪ್ಪ ಕೇಲ್ಲ ಫಸ್ಟ್ ಆಫ್ ಅಲ್ ಊರ್ಗ್ ಹೋಗೋದು
ಮತ್ತೆಏನೇ ನಿಲ್ಚ
ನೀವ ಹೋಗ ಹೋಗ ಗಡೆ ಟಮ್ ನ ಗಡೆಗ ಇದ್ದ ಫೋನ್ ಹತ್ತದ ಅ್ರ ನೀ ಏನ್ಸೇತಿ ನಿಮ್ಮಪ್ಪಕ್ಕನಿ
ನಾ ಎರ್ತದೇ ಇಲ್ಲ
ಮನೆಗ ನ್ ಕೊಡಂದ್ರ ಅವವಾಗಿಂದ ಹೇಳಿ
ಮಕ್ಕೊಂಡೊನಲ್ಲ
ಮಾಕೋಡೋಣ ಅಂತ ಹೇಳ ಮತ್ ಮುಂಜೆನೇ ಎಚ್ರ ಆಗಿ ಕೊಡ ಅಂದ್ರ ಅಂದ್ರ ಏನ್ ಮಾಡ್ಲಿ
ನ ಅಸ್ತನ್ ಬಿಡು
ಹ್ಮ್ ಅವ್ರ ಫ್ರೆಂಡ್ ಮನೆಗ್ ಹೋಗೇನ ಅಂತ ಹೇಳ್ತನ್ ನೋಡ್ ಬರ್ತಡದ ಹೋಗೇನ ಅಂತ ಹೇಳ್ತನ
ಹಾ
ಅಲ್ಲೇ ಮುಕತಿನ ಅಂದ್ರ್ ಮುಂಜೆ ಬರ್ತನ ಅಂತ ಹೇಳ್ತನಿ
ಹಾ ಕಾ
ಮತ್
ಪಪ್ಪದ್ ಯಾವಾಗ್ ಹೋಗ್ತಾನ್ ಟ್ರಾಫಾರ್
ಹಾಗೇತ್ಂತ ಅವ್ರ್ದು ಇನ್ನೇನ್ ಲೆಟರ್ ಕೊಡ್ತಾರ ಯಾವಾಗ ಕೊಡ್ತಾರ ಗೊತ್ತಿಲ್ಲ
ಹಾ
ಹ್ಮ್
ಬಂದ್ರೆ ಜಲ್ದಿ ಮನೆಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ರೀ
ಹ್ಮ ಮಡಮ್
ಯಾವಾಗ ಮಾಡ್ತಿರೋ ಇನ್ನು
ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ
ಅದ್ ಮೂರ್ ಲಕ್ಷ ಏನ್ ಕಾಕತ್ರನ ಐತೆತಾನೆ ಅದ್ ಮನೆ ಕರ್ಸಕೆ
ಹ್ಮ್
ಹು ಮತ್ ಕಟ್ಸ್ಬೇಕಿತಾನಮ್ಮ ನೀವು
ಏನದ್ ಮೂರು ಲಕ್ಷದಾಗ್ ನಮ್ ಮನಿ ಆಗ್ಬಿಡತ್ ನೋಡಿ
ಮ ಕಡ್ಸ್ಬೇಕಕ್ ಮಾ ಪಾಪ ಬಂದಿದ ತಕ್ಷಣ ಲೋನ್ ತೆಗಿ ತರ್ ತಾನೇ
ಹ್ಮ್ ಬರ್ಬೇಕ ಅವೆಲ್ಲ ಏನ್ ಪಟ್ಟ ಅಂತ ಲೋನ್ ಆಗ್ತಾವ ಹದ್ಮೂರು ಲಕ್ಷದ ನಿನ್ ಮಿ ಮುಗಿತತದ ನಿಮ್ಮಪ್ಪನ ನೋಡಿದ್ರೆ ದೊಡ್ಡ ದೊಡ್ ಇದು ಅದವು
ಹ್ಮ್ ಬರೇ ವಿಡಿಯೋಗಳು ನೋಡ್ಕೊಂಡೆ ಕುತ್ಕೊಬೇಕಷ್ಟೇ
ಹ್ಮ್ ಮಗನಾ ನೀ ದುಡ್ದ ಏನ್ ಮಾಡತ್ ನೋಡ್ತನಿರು ನನ್ ಗಂಡಗೆ ಹಂಗಂತಿಯಲ್ಲ
ನಾವು ಬರೇ ತನನ್ಕ್ ಫಾರ್ಚುನರ್ ಕಾರ್ ನಲ್ಸ್ತೀನಿ ನೋಡಿಟ್ಟೆ ಮನಿ ಹೆಂಗೋ ಕರ್ಸಿರ್ತೀರ ಮನೇಲಿ ಆರಾಮಾಗಿರ್ತನಿ ಅಂದ್ರೆದುಡ್ಕೊಮನೆಯಲ್ ಆರಾಮಾಗಿರ್ತನ ನ ಫಾರ್ಚನರ್ ಕಾರ್ ಅಂತ ನಿನ್ಸ್ತಿನ ಅಷ್ಟೇ
ಹ್ಮ್ ಹ್ಮ್ ಹ್ಮ್ ಏನೇನ್ ಮಾಡ್ತ ನೋಡಮ್
ಅಲ್ಲಿ ಮನೆ ಕೆಳಗೆ ಒಂದ್ ದುಖಾನ್ ಇಟ್ ಕೊಡ್ತೇನ ದುಖಾನದ ಕುಂದೂರು
ಯಾಕ
ಮತ್ತ ತಿನ್ನೇನ್ ಮಾಡ್ತಿ ಮನೆಲ್ ಬೇಸಾರ ನಿಂಗೆ
ಓ ಸಾಯ ವಸ್ಸನ ಆರಾಮಾಗಿ ಇತ್ತು ಸ್ತನನೆಲೆಪ್ಪ ನಾನು
ಅದೇ ಮತ್ ದುಖಾನ ಅಲ್ಲಿ ಆರಾಮಾಗ್ ಕುಂದಿರು ಎತ್ ಕೊಡೋದು ಅಷ್ಟೇ ರೊಕ್ಕ ತಗೋಣದು
ಅದು ಕಷ್ಟನೇ ಅಲ್ಲ ಆರಾಮಾಗಿ ಆರಾಮಾಗ್ ಉಂಡು ತಿಂದು ಕೈಗೊಂದು ಕಾಲಿಗ್ ಒಂದ ಆಡ್ತನಿ ಅಂದ್ರ ಅವಾಗ ನೀನು ದುಡಿನೇನಾರ್ ಬಗ್ಗೆ ಇದ್ರಲ್ ನೀವು ನನಗ
ಆರಾಮಾಗ್ ಕುತ್ಕೊಂಡ್ ದುಡೀ
ಕುತ್ಕೊಂಡ ದುಡಿ ಬಾರ್ದ್ ಅರಾಮಾಗ್ ಮನ್ಕೋಬೇಕ್ ನಾವೀ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ನಮ್ಗೇನ್ ಕಮ್ಮ್ ಆಗೈತ್ ಅಂತ ಹೇಳಾಕ್ ಹೇಳ್ತಿದ್ಯ ನೀನು
ನಂಗೇನ್ ಕಡಿಮೆ ಆಗೈತ್ ಅಂತ್ ಹೇಳಕತ್ತಿಲ್ಲ ನಾನು ನಾನು ದುಡ್ದಿರ್ತಿನ್ ನನ್ಗು ರೆಸ್ಟ್ ಅಂತ ಬೇಕಲ್ಲ ನನ್ ಜೀವುಕ್ಕು ಒಂಜರ
ರೆಸ್ಟು ನೋಡ್ತಿದ್ದೀನಲ್ ಇವಾಗ ಊಟ ಮಾಡಲ್ಲ ಟೈಮ್ ಟೈಮಿಗೆ ಅದೊಂದು ಫೋನಲ್ಲಿ ಮಾತಾಡೋದು
ಹ್ಮ್
ಕೊಂತ ಬಿಡಾತೀವ್ ಒಂದ್
ಅದ ಈಗ ಎಲ್ಲಾ ಟೆನ್ಷನ್ ಅದಾವ ಈಗ ಆಗಲ್ಲ ಮುಂದಾದ್ರೂ ಆ ರಾಮಾಗಿರ್ಬೇಕು ಅಂತ ಅನ್ಕೊಂಡೀನಿ
ಒಂದ್ ಆಮೇಲ್ ನಮಗ್ ಟೆನ್ಶನ್ ಬರ್ತಾವ
ನಿನ್ಗ್ ಯಾಕ್ ಟೆನ್ಶನ್ ಬರ್ತದೆ
ಮತ್ ಮದ್ವೆೆ ಎಲ್ಲ ಆಗಲ್ಲ ನಮಗ್ ಟೆನ್ಷನ್ ಆಗುತ್ತೆ
ನಿನ್ ಟೆಂಕ್ಶನ್ ಆಗುವಂತ್ನಾ ದುಡಿಬೇಕನ ನಾನ್ ಯಾಕ್ ದುಡೀಬೇಕ್ ನಿನಿಗ್ ಯಾಕ್ ಟೆಂಕ್ಶ್ ನಿನ್ ನಿನಗ ಟೆಂಕ್ಶನ್ ಆಗತ್ತಂತ್ ನಾ ದುಡ್ದ್ ಹಾಕ್ಬೇಕಾ
ಮತ್ ಮಗನಿಗೆ ಹೆಲ್ಪ್ ಆಗ ಹೆಲ್ಪ್ ಮಾಡುವಲ್ಲ ನೀನು
ಸಹತ್ತನ್ನೊ ದುಡಿಬೇಕಕಂಗ್ರ ಮಕ್ಳಿಗೆ ಯದಕ್ ಹಡದಿರ್ತಿವಪ್ಪ ನಾವು ನಮ ಕಷ್ಟಕ್ಕಗ್ಲತ್ತೇ ಮಕ್ಳ ಹಡದಿರ್ತಿವಿ
ಕಷ್ಟ ಇನ್ನು ಯಾವದು ನೀವು ವಯಸಾದಾಗ ಆಗದ್ ನೀವು ಕಷ್ಟ ನಿಮಗ್
ಈ ಇಷ್ಟ ದಿನ ಕಷ್ಟನ ಬಿಡ್ಲದತ್ತನ ಮ ನನಖತಾಗಿದ್ದನನ್ ಮನ ಎಲ್ಲ ಕೈ ಕಾಲ ಒಂದು ಆಳ ಇಟ್ಡೋಗ ನಾನನಿದ್ದೀ
ಹಾ ಮತ್ತೆ
ಎಲ್ಲದಿನಿ ಕೈಗೊ್ ಕಳ ಒ ಆಡ್ ತೋರ್ಸ ನೋ
ಈಗ ನೀರ್ ತಂದ್ ಕೊಡನ್ ನೀರ್ ತಗ್ಕ ಕೊಡಲ್ಲ ನಾವು ಫ್ಯಾನ್ ಹಚ್ಚನ್ ಫ್ಯಾನ್ ಹಚ್ಚಲ್ಲ ನಾವವು ಬಂದು ಮತ್ತತ್ ಕೈ ಕಾಲೋ ತೊಂದ್ರೆ ಹೊದತ್ತಲ್ಲ ನಾವು
ಹ್ಮ್ ಇದು ಹಾಳಲ್ಲ ನಾನು ಎಲ್ಲರು ಹೆಂಗ್ ಬಟ್ಟಿಗೆ ಬಾಂಡೆಲ್ಲ ಇಟ್ಕೊಂಡರ ಹಂಗ್ ನಾನು ಆರಾಮಾಗಿ ಇರ್ಬೇಕು ಎಲ್ಲಿ ಇಟ್ಕೊಳಕ ಆಗತ್ ನಾವು ಇರ ಇದರೊಳಗೆ
ಮತ್ತತ್ ನಮಗ್ ಏನ್ ಕಮ್ಮ ಆಗೈತಾ
ಹ್ಮ್ ನಮ್ಗಏನ್ ಕಡಿಮೆ ಆಗೈತ ಅಂತೆ ಹಾ ಮಾಡಿದ್ರೆ ಹೆಂಗಪ್ಪಾ
ಹ ಮತ್ತೆಲ್ಲಾ ನೀನ್ ಹೇಳು
ಹಾ ಮಾಡ್ಬಾರು ನಮ್ಗೆಏನ್ ಕಮ್ಮಿಗಐತೆ ಅಂತೇಳ್ಬಿಟ್ಟು ಹಂಗಂದ್ರ ಪೂರ್ತಿ ಅದೀವಂತನೂ ಇಲ್ಲ ನಾ ಇಟ್ಕೊತಾರ ಇದ್ರುನು ಇಟ್ಕೊಳಲ್ಲ ಬಿಡು ನನಗ್ ಮೊದ್ಲ ಮಂದಿ ಮಾಡಿದ್ ಪಸಂದ್ ಬರಲ್ಲ
ಆ ಟೀ ಅಕ್ಕಿನ್ ಮೇಲೇ ಈಗ ಗ್ಲಾಸ್ ಏನಾರು ಒಡ್ದೋದ್ರೆ
ಸೀದಾಇಟ್ಟಿನ ಅದ್ಯಾಕ ಹೊಡಿತೈತೆ ಗ್ಲಾಸ್
ಹ ಗ್ಯಾಪ್ ಐತಲ್ಲಿ
ಹ್ಮ್ ಗ್ಯಾಪ ಐತಿ
ಹ
ಸುಮ್ಮನೆ ಇಲ್ಲ ಬಿದ್ದು ಇಲ್ಲಿ ಬಿದ್ದು ಇದು ಆಗಲ್ಕತ್ತದೇತಲ್ ಎತ್ತಿ ಮ್ಯಾಲತ್ತು
ಹ ಏನ್ ಮಾಡ್ತಾವಳೆ
ನಾವ ಹೋದ ಬಳಕ್ ಏನ್ ಮಾಡಕತ್ರ ಅಂತ ನ
ಹ್ಞೂ ಆರಾಮಿಲ್ಲ ಅಂತೇಳಿ ಬಂದು ಮಾಲ್ಕೋಡಬಿಡ ತಾಳೆ
ಹ್ಮ್ ಏನ್ ಮಾಡ್ತಾವ ಏನಲ್ಲ
ಹಾ
ಮತ್ತ
ಹ
ನೀ ಎಷ್ಟ ಹೋತ್ತಿಗೆ ಹೋದೆ ಅಲ್ಲಿ ಫಂಕ್ಷನಕ
ಯಾವಂಫಕ್ಷನ್
ಏ ಯಾರದೋ ಮದುವೆ ಅಂದ್ಯಲ್ಲೋ ಎಷ್ಟ್ ಹೊತ್ತಿಗೆ ಹೋಗ್ತ ರಾತ್ರಿ ಅಂದೆ
ರಾತ್ರಿ ಎಂಟೂವರೆ ಅದು ಬಸುರಮ್ಮ ಗೆಳಿದಾ
ಶುರು ಮಾಮಾ ಇನು ಏನುಂದಿಲ್ಲಪ್ಪಾ
ಮತ್ತೆ ಹೇಳ್ಬೇಕ ತಾನೆ
ಹೋದ್ಲು ನೋಡು
ನಾವು ಹೋಗ ಅ ಫೋನ ಹಸತೀನಿ ಕರ್ಕೊಂಡು ಹೋಗ ಅಂತೇಳ
ಯಾಕ ಕರ್ಕೊಂಡ ಯಾಕ ಹೋಗ್ತಾನ ನೀವು ಎಲ್ಲ ಫ್ರೆಂಡ್ಸ್ ಇದ್ದರಲ್ಲ
ಮಾರ ಮನೇಲಿ ಮಲ್ಕೊಂತೀನಿ ಅಂದಿದ್ದು
ಮಲ್ಕೋಳಕ್ಕ ಅವ್ರ ಮನೆಗೆ ಹೋಗ್ತಿ
ಹ್ಮ್ ಒಂದ್ ದಿವ್ಸ ಅವ್ರ ಮನೇಲಿ ಇದ ಬರ್ತನಿ
ಆಯ್ತು ನಿಮ್ ಊರ್ ಮೇಲೆ ಹ ಹೇಳ್ತ ನಾನ ಸೂರು ಮಾಮಗ
ಇವತ್ತು ಎತ್ತಳಿರಿ ನಾಳೆ ಅಲ್ಲಿ ಇಳಿತಿರಿ
ಹಾ
ನಾಳೆ ಹಲ್ದಿ ಇರುತ್ತೆ
ಹಾ
ಅಲ್ದೆಲ್ ಸೋನೆ ಇದ್ದ್ಯಾಗಲ್ಲನಿಲ್ಲ ಅಲ್ಲಿ ಮಾಮಾರ ಮನ್ಯಾಗ ಮಲ್ಕೊಂತೀನಿ ಬೆಳಿಗ್ಗೆ ಎಲ್ಲ ಜಳ್ಕ ಮಾಡಿ ಎಲ್ಲ ಹೋಗಿ ನಾಷ್ಟಾಗಿಷ್ಟಾ ಮಾಡಿ ಆಕಡೆ ಹೋಗ್ತೀನ
ಹಾ
ಮದ್ ಇತ್ತೆ ಮದ್ ಮುಗಸ್ಕೊಂಡ್ ಈ ಇಸ್ಕಾ ಗೀಸ್ಕ್ ಎಲ್ಲಾ ತುಂಬು ಸುತ್ತಾಡ್ಕೊಂಡ್ ಬರ್ತೀರಿ ಓರಿನ ಮಾಲ್ಗೆಲ್ಲ ಹೋಗಿಬರ್ತತಿರಿ ಆಯ್ತ ಅಲ್ಲಿ ಮದ್ವೆದವ್ರ ಕುಂತಿರ್ತಾರ ಅವ್ರ ಮನೇಲಿ ಅಂದ್ರರು ಮಲ್ಕೊಕ್ ಜಾಗ ಇರಲ್ಲ ಅವತ್ತು ಮತ ಸೂರು ಮಾಮಾ ಮನ್ಯಾಗ ಮಲ್ಕಳೋದು ಮತ್ತ್ ಸಂಡೆ ಬಂದ್ಬಡದು
ಕ್ಷಹು.
ಹು ಟೈಮ್ ಎಷ್ಟು
ಬಂದ್ಲಕಿ.
ಹು
ಸೋಂಗ್ಲ್ಯಾನ್ ಸುಂಟಿ.
ಹಹು ಏನಾನ್ ಕರ್ಲಿಕತ್ತಿಲೇ ನೀ.
ಮತ್ತಿನ್ನೇನ ಕರಿಬೇಕು.
ಏನು ಅಂದಾ ಅವನು ಸೋಗ್ಲಾಡಿ ಸುಬ್ಬಿ ಅಂತ ಹ್ಹಹ್ಹಾ. ಇರ್ಯಾ ಸುಮ್ಬಲ್ಲಾ ಇದ್ದಲ್ಲೇ ತಟ್ಟತಾರ್ ನಿನ್ನ.
ನೀರ್ ಕ್ಯಾನ್ ತರುದಿಲನಾ. ಮತ್ತ ರೊಕ್ಕಾ ಕೊಡೋವಾ ಮತ್ತ್ ನೀರ್ ಕ್ಯಾನ್ ಹೆಂಗ ತರ್ಬೇಕು.
ನೀರ್ ಕ್ಯಾನ್ ತರ ಕೊಡ್ತೀನಾ ನಿನಗ್ ಯಾಕ್ ರೊಕ್ಕಾಡದ.
ಮತ್ತ ಊರರ್ಗೋಕ ರೊಕ್ಕಾ ಯಾರ ಕೊಡ್ತಾರ.
ಕೊಡತಿನಂತ ಹೇಳಿನಲ್ಲ. ಕೊಡ್ತೀನಂತ ಏಳಿನಲ್ಲೋ.
ಹು ತಿಲ್ಲಾ.
ನಿಮ್ಮನ್ನ ನೀನಗ ಕೊಡದ ನಾನು ಬೇರೆವ ಕೊಡಲ್ ಮಗನ.
ಏನು.
ನೀನಗ ಬಂದಾವಲ್ಲ ಅವೆರೊಕ್ಕಾ ಕ್ಕೂಡೋದನಾನ್.
ಏನಂದೆ.
ನಿನಗ ಬಂದಾವಲ್ಲಲ್ಲೇ ನನ್ನ ಅಕೌಂಟ್ಗೆ ಅವೇಕೊಡೋದು.
ಪ್ಚ್ ಅ ಹ.
ಹು ನಾ ಬ್ಯಾರೆದೆಲ್ಲಾ ಕೊಡಲ್ಲಾ ನೀ ಊರೆಲ್ಲಾ ತಿರ್ಕೋತ ಹೋದ್ರ ಯಾವ್ ಕೊಡ್ತಾನ ಇಲ್ಲಿ ನಿಮ್ಮ ಪಪ್ಪನ ಹತ್ರ ಹೇಳ್ಬಟ್ಟ ಇಸ್ಕೂ ನೀನು. ಮೊನ್ನೆನು ಸಾವರೊಪಾಯಿ ಹಾಳ್ ಮಾಡಿಟ್ಟಿದೀ ನಂದು.
ಮಾ ಕೊಡು ಮಾ
ಏ ನಮ್ಮಗ ಆಗಲ್ಲ ನೋಡಪ್ರಭು ಇಲ್ಲಾ ನಿಮ್ಮ ಪಪ್ಪಾನ ಕ.
ನಾನ್ ಆಮೇಲ್ ಕೊಡ್ತಿನನ್ನ ರೊಕ್ಕಾ ಇನ್ನೊಂದ ಇನ್ನೊಂದ ಟಾಸ್ಕ್ ಮಾಡಿದ ಮೇಲ ಬಂದಿರ್ತಲ್ಲ ಅವಾಗ ಕೊಡ್ತಿನಾನು. ಈ ರೊ ಕ್ಕಾ ಹಿಂಗೆ ಇಡ್ಕೊ ಹಾ.
ಇದೇನ ಮರಿ ಹಾಕಸ್ತಿ ನನ್ನ ಹತ್ರ ಇಟ್ಟು.
ಇದ್ದಂಗ ಬೇಕು.
ಇದೇದಕ ಬೇಕು ಮತ್ತ ಇದು ಬಿಟ್ಟ ಸಪರೇಟ್ ಬೇರೆ ಬೇಕೇನ ಇದು ಆರ್ಸಾವರದ ಆರ ನೂರ ರೂಪಾಯಿ ಬಿಟ್ಟು.
ಮಾ ಇತ ತಿಂಗಳಗ ಇಟ್ಟಗೋ ಆಯ ಜಜ್ಜಕೋ ಹೋಗ್.
ಅಳಿಯ ಅಂದ್ರುನು ಒಂದೆ ಮಗಳ ಗಂಡ ಅಂದ್ರೂನು ಒಂದೇ.
ಹಾ ಕ್ಕಹ ಕ್ಕಹ
ಮತ್ತ
ಮತ್ತ ಹೇಳ ನೀನೇ ಕತ್ತಿ ಕಾಯಕ ಇಲ್ಲ ಏನು ಇಕಿ ಕತ್ತಿ ಕಾಯಾಕ ಹೋಕ್ತಾಳನ್ ಕಳಸ್.
ಹು ಆಯ್ತು
ಆ ಮತ್ತ ನಾಮಾರಿಗೆ ಏನಂತಿವಿ ಏನ್ ಅಂತೀವಿ ಎಲ್ಲಾಗೊಗೊನಂತ.
ಯಾರದೋ ಮದಿವಿಗ ಹೋಗ್ಯಾನ್ ಅಂತ ಹೇಳ್ತಿನಿ.
ಹ
ಹು ಬೆಂಗಳೂರಾಗ ಯಾರದೋ ಮದ್ವಿ ಐತಂತ ಹೋಗ್ಯಾನಂತ ಹೇಳ್ತಿನಿ ಇನ್ನೇನ ಹೇಳಿ ನಾ ಮತ್ತ.
ಹ್ಮ ಅಕಿಗ್ ಎಲ್ಲಾರೂ ಹೊ ಒಕ್ಕಾಟ್ ಬಾ ಅಕಿ ಮಾತಾಡೋ ಟೈಮಲ್ಲಿ ನಾವ ಏನಾರ್ ಸ ಸೌಂಡ್ ಮಾಡಿದ್ರ ಹಂಗೆ ಕಿರಚಾತಳ
ಹ್ಮ್ ಹ್ಮ್ ಆಂಟಿ ಕೊಟ್ಟೆ ಬಾಜು ಇತ್ತು ಯ್ತ್ ಹ್ಮ್
ಮತ್ತು
ಮತ್ತ್ ಹೇಳ ನೀನಾ ಏನ್ ಹೇಳ್ತಿದ್ದ
ನೀನು ಏಳುವಾ
ಏನಿಲ್ಲ ನೋಡಪ್ಪ ನೀನು ಹೇಳ ಏನಾದರ ಇದ್ರ ಕೇಳ್ತರಿ
ಹ್ಮ ಏನ ಹೇಳು
ಎಷ್ಟೋದವತ್ ರಾತ್ರಿ
ಎಂಟುವರಿ ಎಂಟಕ್ ಬಿಡ್ತೀನಿ ಇಲ್ಲ ಏಳುವರೆಗ ಬಿಡ್ತೀನಿ ಹ್ಞೂ
ಉಂಡೊಗ್ತಿಯ ಹ್ಮ
ಆ ಸುಸ್ಲಾ ಅಟ್ಟ ಬಿಸಿ ಮಾಡಾಕಿ ನಾಳೆ ಮುಂಜಾನೆ ಕೊಡು
ಹ್ಮ್ ಸರಿ ಆಯ್ತು ಮ್ಯಾಗಿ ಮಾಡಂದಾಗ ಮ್ಯಾಗಿ ಮಾಡ್ಕೊಡ್ತೀನಿ
ಮ ಮ್ಯಾಗೆ ತಿನ್ಬಿಟ್ರೆ ಇನ್ನೋ ಮಲ್ಕೊೋಕಗತಾಯ
ಅನ್ನ ಉಂಡ್ ಹೋಗ್ ಬಿಸಿದು ಅನ್ನ ಮಾಡ್ಕೊಡ್ತೇನೆ
ಹಾ ಆಯ್ತು ತ ಇಡ್ತೀನ ಬ್ಯಾಗ್ ಬೇಕ ಎಲ್ಲ ಪ್ಯಾಕ್ ಮಾಡ್ಕೊಬೇಕು
ಹ್ಮ್ ಮಾಡೆ ದಿನ ಬರ್ತಕ್
ಹ್ಮ ಮಾಡ್ಕ ಕೊಡ್ತಾಳ ಕಸಾನ
ಸರಿತ್ತು ಇಡ್ತೀನ
ಸರಿ ಬಾಯ್